ಹಾ ಚೆನ್ನಾಗಿದ್ದೀವ ನೀವು್ ಚೆನ್ನಾಗಿದ್ದೀರಾ
ಹಾ ನಾವು ಚೆನ್ನಾಗಿದ್ದೇವಿ ಏನ್ ಮಾಡ್ತಾ ಇದ್ರ
ಸುಮ್ಮ್ನೆ ಇ ನೀವೇಏನ್ ಮಾಡ್ತಿದ್ದೀರಾ
ನಾನು ಸುಮ್ಮ್ನೆ ಇದ್ದೀವಿ
ಹ ಆಯ್ತು ನಿಮ್ದ ಆಾಯ್ತಾ
ಏನ್ ತಿನ್ಾ
ಈ ಚಿಕನ್
ಸಂತಿಂದ್ರಾ
ಹಾ ನೀವೇನ್ಂತನ್್ರಿ
ನಾವೇಏನು ತಿನ್ಲಿಲ್ಲ ಈಗ್ ತಿನ್ಬೇಕು
ಹೌದಾ
ಹಾ ಮಧ್ಯಾಹ್ನ ಮೊಸರನ್ನ ತಿನ್ಕೊಂಡ್ ಬಂದಿದು ಅಷ್ಟೇ
ಏನ್ ಸ್ಪೆಷಲ್ ಇಲ್ವಾ ಸಂಡೆ ಇವತ್ತು
ಏನು ಸ್ಪೆಷಲ್ ಇಲ್ಲ ನನಗೆ ಫುಡ್ ಪಾಯ್ಸನಿಂಗ್ ಆಗೋಗಿತ್ತು
ಹಾ ಹಾ ಹಾ
ಹ್ಮ್ ಹ್ಮ್ ಹ್ಮ್ ಅದ ಎಂತಪ ಹಾ ಈಏಗ ಪರವಾಗಿಲ್ಲ
ಹಾ ಹ್ಮ ಮತ್ತೆ ಏನ್ ವಿಶೇಷ ಏನೆಲ್ಲಾ ಮಾಡದ್ರಿ ಹಾಡ ಸಲಿ
ಹ ರಜಲ್ಲಿ ನಮ್ಮ ಮನೇಲಿ ಪೂಜೆ ಇತ್ತು ಬೆಳಗ್ಗೆ ಬೆಳಗ್ಗೆನೆೇ ಇದ್ದು ನಮ್ಮ್ ಮನೆಯಿಂದ ಸ್ವಲ್ಪ ಅರ್ಧ ಗಂಟೆ ಪ್ರವಾಸ ಮಾಡೋದಿತ್ತು ಅಲ್ಲಿ ಹೋಗಿ ಅಿ ದವಊ ಗಲ್ಲ ಮಾಯವ್ಯದ ಪ್ರ ಹ್ಮ್ ಇನ್ನು ರೆಡಿ ಮಾಡಿ ಆಮೇಲೆ ಅದ್ರ ಹಣ್ಣುಗಳನೆೆಲ್ಲ ಕತ್ತರಿಸಿ ಅದು ಪಂಚಾಭೂತ ಮಾಡಿ
ಹ್ಮ್
ಎಲ್ಲಾ ಚಿತ್ರನ ಎಲ್ಲ ರೆಡಿ ಮಾಡಿ ಬಂದವ್ರ ಕೊ ಯದಾದ್ಮೇಲೆ ಮತ್ತೆ
ಹ್ಮ್
ಈಗ ಮಕ್ಕೆ ಕಡಿತಾರೆ ಎಲ್ಲಾ ಆತರ ಎಲ್ಲಾ ಮಾಡ್ಬೇಕಿತ್ತು ಹೌ ನೋಡಿದ್ರೆ ಆರ್ಥ ಅರ್ಧ ಗಂಟೆ ಆದ್ರರುನು ಕೊಡಲಿಲ್ಲ ತಲೆನ ಅಲ್ಲಿ ಕಾದಿ ಕಾದಿ ಅರ್ಧ ಗಂಟೆ ಕದು ಅಲ್ಲ ಒಂದು ಇನ್ನೊಂದ ಸ್ವಲ್ಪ ಹೊತ್ತಲ್ಲಿ ರಾಹುಗಾಲ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಅದು ತಲೆಲ್ಲಾರಸ್ತು ಅಲ್ಲಿ ಹೊರ್ಗೂ ಕಾದ್ವಿ
ಹ್ಮ್
ತುಂಬಾ ಟೈಮ್ ಮತ್ತಗಂತು ಸಖತ್ ಬೇಜಾರ್ ಆಗ್ತಾ ಇತ್ತು ಅವತ್ ಮಾತ್ರ
ಅಯ್ಯೋ
ಎಷ್ಟೊತ್ತಿಗೆ ಕೂತಿದ್ದು ಅಂದ್ರೆ ಎಲ್ಲಾರು ಕುೂತ್ಕೊಂಡ್ ಕಾಯ್ತಾ ಇದ್ದೀವಿ ಅದ ಮುಖೆ ಮಾತ್ರ ಅದು ತಿಂತಾನೆ ಇದೆ ಅದು ತಿನ್ನು ಮಲ್ಕೊಳ್ಳುತ್ತೆ ಓಡಾಡುತ್ತೆ ಅಲ್ಲೇ ನಿಲ್ಕಡುತ್ತೆ ಇನ್ನ ಎಲ್ಲ ಅದು ನಮಗ್ ಬೇಕಾದ ಮೇಕೆ ಮೆೇಕೆಮ್ಮ
ಹ ಹಾ ಹಾ
ಅದು
ಹ್ಮ
ಹ್ಮ್
ಮತ್ತೆ ನೀೇನು
ನ್ನೇಲ್ಲಪ್ಪ
ಯಾಕೆ ಸ್ಯಾಂಡಿ ಚಿಕನ್ ಮಾಡಿಲ್ಲಾ
ಇವತ್ತು ಚಿಕನ್ ಯಾಕ ಮಾಡಿಲ್ಲ ಅಂದ್ರೆ ನನ್ಗೆ ಫುಡ್ ಪಾಯ್ಸನಿಂಗ್ ಆಗಿತ್ತಲ್ಲಾ ಅದಕ್ಕೇ ಡಾಕ್ಟರ್ ಮೊಸಲಾನ ತಿೀನಿ ಅಷ್ಟೇ ಅಂತ ಹೇಳ್ಬೋುದು ಅದಕ್ಕೆ ಮೊಸಲಾನ ಮಾಡಿ
ಹೌದಾ
ಲ್ಲ ತಿಂದ್ರು ನಾನ್ ಮಾತ್ರ ಮೊಸರು ಅಲ್ಲ
ಅಯ್ಯೋ
ತುಂಬ ಬೇಜಾರ ಆಯ್ತು
ಹ್ಮ್ ನಿಮ್ ತುಂಬಾ ಇಷ್ಟನಾ ಚಿಕನ್ ಅಂದ್ರೆ
ತುಂಬಾ ಇಷ್ಟ ಬಿರಿಯಾನಿ ಅ್ರ ಇಲ್ಲಿಕ್ಕೆ ಎರಲ್ಲೇಬಾರ್ದು ಅಷ್ಟು ಇಷ್ಟ
ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಕಬಾಬು
ತುಂಬ ಇಷ್ಟ ಎಲ್ಲ ತುಂಬ ಇಷ್ಟ ಚಿಕನಲ್ಲಿ ಏರಿದ್ರರು ತುಂಬಾ ಇಷ್ಟ ಚಿಕನ್ ಕಿ ತುಂಬಾ ಇಷ್ಟ ಹಾ
ಮಸ್ತೆ
ಹೇಳಡಿ
ಹ
ಏನ್ ಮಾಡಿ
ಎಲ್ಲಾದ್ರೂ ಪ್ರವಾಸ ಹೋಗಿದ್ರಾ
ಇಲ್ಲ ಇಲ್ಲೂ ಹೋಗಿರ್ಲಿಲ್ಲ ಮನೇಲ್ಲೇ ಇದ್ದೆ ಮಲ್ಕೊಂಡೆ ಇದ್ದೆ ಮಲಕು ಫೋನ್ ನೋಡು ಊಟ ಮಾಡು ತಿರುಗಮಲ್ಕೋ ಮತ್ತೆ ಇದಳದು ತಿನ್ನೋದು ಮಲ್ಗೋದು ಹಾ ಮಲ್ಗೆ ಇದ್ದೇವೆ ಮೊನ್ನೆಯಿಂದನೂ ಮಲ್ಗೆ ಇದ್ದೀನಿ ಈಗ್ಲೂ ಮಲ್ಕೊಬೇಕ ಂತ ನೀ
ಕಾಲೇಜ್ ಎಲ್ಲ ಹೆಂಗ್ ನಡತಿದೆ
ಏನೇನೋ ಮಾಡಿದಿದ್ದಾರೆ ಬೇರೆ ಬೇರೆ ಕ್ಲಾಸ್ ಅವರನ್ನನೆಲ್ಲಾ ಪೋಲಿಯೋ ಡ್ರಾಪ್ಸ್ ಹಾಕೋದಿಕ್ಕೆಲ್ಲ ಕಳಸಿದ್ದಾರೆ ನಾನ್ದಲ್ಲ ನೋ ಹ
ನಿಮ್ಮನ್ನು ಕಳ್ಸಿಲ್ವಾ
ಹೇಳೇ ಇಲ್ಲ ನಮಗ್ ಗೊತ್ತೇ ಇಲ್ಲ
ಹೌದಾ
ಹೌದು ತುಂಬಾ ಮೋಸ ನಡೀಿದೆ ನಮಗೆ
ಅಯ್ಯೋ ಅಯ್ಯೋ ಪಪಾ ಮೋಸಾ
ಹೌದು ತುಂಬಾ ಹೊೋಸ ನಡೀತಿದೆ ಅವ್ರು ಹೇಳುತ್ತಿದ್ರು ನಾವೇನು ಹೋಗ್ತ ಎಲ್ಲಲ್ಲ ಬಠಿಳ ದೊಡ್ತ
ಓಹೋ ಅಂಗೆ
ಅವ್ರು ಹೇಳ್ಬೇಕಲ್ವಾ ಅವ್ರ ಕರ್ತವ್ಯನ ಅವ್ರು ನಿಭಾಯಿಸ್ಬೇಕು ನಮ್ಗೆ ಆ ಕರ್ತವ್ಯನ ಅವ್ರು ನಿಭಾಯಿಸ ನಮಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವ್ರು ಹೇಳಿದಿದ್ರು ನಾನೇನ್ ಹೋಗ್ತಿದ್ದೆ ಅಂತ ಹೇಳ್ತಲ್ಲಾ ಒಂದು ಕೇಳಿದ್ರು ನಾನದ್ೂ ಅದು ು ಹೋಗಿಲ್ಲ ಮನೆಯಲ್ಲಿ ಫೋನ್ ಮಾಡೋ್ಕೊಂಡಿದ್ದೆ ಆದ್ರೂ ಅವ್ರು ಅದನ್ನ ಹೇಳ್ಬೇಕಿತ್ತು ನನ್ ಫೋನ್ ಹದಿದ್ರೆ ಹೋಗ್ತಿದ್ದೆ ಮಕ್ಳನೆಲ್ಲಾ ನೋಡ್ಕೊಬರ್ ಓದಿತ್ತು
ಹ್ಮ್ ಹ್ಮ್ ನಿಮ್ ಮಕ್ಳಂದ್ರೆ ಇಷ್ಟನಾ
ತುಂಬ ಇಷ್ಟಾ
ಹಾ ಹಾ
ಗ ಅಲ್ಲ ಅವಾಗ ನಾನುನು ನೋಡ್ಕೊಂಡಿರ್ತೀನಿ
ಹ ಕೆ ನಿಮ್ಮಂದಲ್ಲಿ ಚಿಕ್ಕ ಮಕ್ಳ ಆಯ್ತಾ ಹಲೋ ಹ ನಿಮ್ಮ್ ಮನೇಲ್ಲೂ ಚಿಕ್ಕ ಮಗು ಐ್ತ ತಾನ
ಆದಂದ್ರೆ ನಮ್ಮ ಮನೆಯಲ್ಲೂ ಎರಡು ಚಿಕ್ಕ ಮಕ್ಳು ಇದೆ ಆದ್ರೆ ಎರಡು ಮಕ್ಕುನು ನನ್ನ ಹತ್ರ ಬರಲ್ಲ
ಯಾಕೆ ಅಷ್ಟ ಹೊಡತಾನ ಅಷ್ಟು ಹೊಡಿತಾರ ನೀವು ಹ
ಗೊತ್ತಿಲ್ಲ ಆ ಮಕ್ಳು ಯಾವಾಗ್ಲೂನು ಅವ್ರ ಅಮ್ಮನ ಹತ್ರ ಇರ್ತಾರೆ ನಮ್ಮ್ ಹತ್ರ ಬರೋದೇ ಇಲ್ಲ ನನ್ಗ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಒಂದ ಮಗುನ ಪಾಪ್ಪ ಅದ್ ಅತ್ತಿ ಅತ್ತಿ ಹೊರಟೋಯ್ತು ಅದಕ್ಕೆ ವಾಪಸ್ ಕರ್ಕೊಂಡ್ಬಿಡಿ
ಪ್ಪಾಪ್ಪಾ
ಅದಕ್ಕೆ ನಿಮ್ಮ ಅಮ್ಮ ತುಂಬಾ ಹಬ್ಬ ಇದ್ರು ನಿನ್ಗಾದಾಗ ನೀನ್ ಅವೆಲ್ಲಾ ಮಾಡ್ಕೋ ಬೇರೆಯವ್ರ ಮಕ್ಳನ್ನ ಅಲ್ಸತಂತ ಬೈದು
ಹ್ಮ್್ಮ ಚಿಕ್ಕಮಕ್ಳಲ್ವಾ
ನೇ ಮಾಡ್ಬಿಟ್ರ ನಾನು ಮಾಡ್ಕೊಂತೀನಿ ಅ್ರ ನಮ್ಮ ಮನಲಿ ಮಾಡಲ್ಲ ಅಂತಾರೆ ನನೇನ್ ನೋಲಿ
ಅಯ್ಯೋ ಅಷ್ಟು ಬೇಗ ಬೇಕಾ ನಿಮ್ ಮದ್ವೆ
ಮದ್ವೆ ಬೆಳ ಅಂದ್ರು ನಮ್ ಮಕ್ಳು ಬೇಕು ಅಂಗಗೆ ಆದ್ರೆ ತಪ್ಪಾಗುತ್ತಲ್ವಾ
ಹ್ಮ್ ಹಾ ಹಾ ಮನೆ ಮನೆ ಮನಲ್ಲಲ್ಲ ಮಾತ್ ಕೇಳಿ ಮನೆಯವರು ಮಾತ್ ಕಡಿ
ಇಲ್ಲಾಂದ್ರೆ ಒಂದು ಮಗುನ ಅಡಾಪ್ ಮಾಡ್ಕೋತನಿ ಬಿಡಿ ಅಷ್ಟೆ
ಹ ಅಷ್ಟೇ ಬಿಡಿ ಅಷ್ಟೇ ಬಿಡಿ ಇ ಏನ್ ಮಾಡಕ್ ಆಗಲ್ವಲ್ಲಾ
ಹಾ ಹೌದೌದು
ಹ್ಮ ನಿಮ್ಮ ಅಮ್ಮ ಅಪ್ಪನ್ ಹೇಳಿ ಒಂದ್ ಮಗುನ್ ಹಡಕ್ ಮಾಡ್ಕೊಂಡು
ಕೊಡಿ ಅಂದ್ರೆ ನಾಯಿಗ ಹೂಬಯತ ಬೆಕ್ ತನ್ ಕೊಡಿ ಅಂದ್ರೆ ಬೆಕ್ಕು ಹಬ್ಬಯ್ತಾರೆ ಎಲ್ಲತ್ಕ್ಕೂ ಬೈತಾರೆ ನನ್ಗೆ ಏನ್ ಹಕ್ತಾರೆ ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿನ್ನನ್ ಸಾಕು ಹಕೋದೆೇ ಹೆಚ್ಚು ಇನ್ಾಯ್ಬೇಕನ್ ಬೇರೆ ಸಾಕ್ಬೇಕಾ ನಾನು ಅಂತಾರೆ ಏನ್ ಮಾಡಕ್ ಆಗಲ್ಲ
ಅ ಅದೇ ನಿಮ್ಮಂದ ಸಾಕದ್ ಹೆಚ್ಚು
ಹ ತುಂಬಾ ಕಷ್ಟ ಅನ್ಭವಿಸತಾ ಇದ್ದೀನಿ ಮನೇಲಿ ನಾನು
ಅಯ್ಯೋ ಯಾಕಂಗೆ
ನನ್ ತಮ್ಮ ನೋಡಿದ್ರೆ ಯಾವಾಗ್ಲೂ ಬೈತಾನೆ ನೀನ್ ಯಾಕೆ ಬರ್ತಯಾ ನನಗ್ ನಿನ್ ಬಯಸ್ತೀಯಾ ಅಂತಾನೆ
ಏನ್ ಮಾಡ್ತೀರಾ ಅಂತದ್ದು
ನಾ ಏನು ಮಾಡಲ್ಲ ನಮ್ಮ ಅಪ್ಪ ಅವನಗ್ ಬೈತಾರೆ ಅದಕ್ಕೆ ಅವ್ ನನ್ ಬಿಕ್ತಾನೆ ನನನ್ ಬೈಕ್ು ಅಂತಾನೆ ನಾನು ಮನೆಗ್ ಒಂದ್ ದಿನ ಹೋಗ್ತೀನಿ ಪ್ರ್ರಿಂಕ್ಲಿಂದ ಮಾತಾಡ್ಸಲ್ಲ ಏನಿಲ್ಲ ಅನಗ್ ತುಂಬಾ ನೋವಾಗುತ್ತೆ
ಹ್ಮ್್ಮ್ ಅದೆೆಲ್ಲಾ ಕಾಮ ಆ ತಮ್ಮಂದರು ಅಂಗ ತಂಗಿರಂಗ ಅನ್ನೋದು
ಅ ಅ ಅವನು ನೀನ್ ಯಾಕೆ ಬರ್ತ ನ ಬನ್ ಬಿಡ್ತಾನೆ ನಾನ ಅದನ್ನೆಲ್ಲಾ ಕೇಳಿ ಅಳ್ಕೊಂತ ಕುೂತ್ಕೊಂಡ್ಬಿಟ್ಟಿದ್ದೆ ಮಧ್ಯಾಹ್ನ ನಮ್ಮ ಮನಲೆಲ್ಲ ಚೆಾಗ್ ಇದ್ರು ಅನ್ನ ನಮ್ಮ್ ತಾತ ಬರ ನನ್ನ ಅಳ ನೋಡ್ಬಿಟ್ಟು ಅವನ ನಿನ್ನನ್ ಹಾಕ್ಬಿಡ್ತೀನಿ ಹಾಸ್ಟೆಲ್ಗೆ ನನ್ ಮೊಮ್ಮಳ ಬಗ್ಗೆ ಮಾತಾಡತ್ಿ ಅಂತಲ್ಲ ಬೈದಬಿಟ್ರು ಅವರಿಗೆಲ್ಲ ಕೋಪ ಬಂದ್ಬಿಡ್ತು
ಹ್ಮ ಪಾಪ ಅಲ್ವಾ
ನ್ ಪಾಪನೋ ಏನು ಇಿಲ್ಲ ಬರೀ ಡ್ರಾಮಾ ಮಾಡ್ತಾನೆ ಅವನು
ಹಾ ಹಾ ಹಂಗಗೆ ಹ್ಮ
ಅದ್ರ ಜೊತೆಗೆ ಇನ್ನೊಬ ಚಿಕ್ಕ ತಮ್ಮ ಬೇರೆ ಬಂದಿದಾನೆ ಅವ್ನ ಏನ್ ಮಾಡ್ತಾನೋ ಗೊತ್ತಿಲ್ಲ ಅವನು ಹಂಗೆ ಆಡ್ತಾನೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ನನ್ಗೆಲ್ಲಾ ತುಂಬಾ
ಹಾ ಹಾ ಹೌದಾ
ಒಬ್ಬಳೇ ತಂಗಿ ಅಕ್ಕ ಒಬ್ಳೇ ಅಂತಾನೂ ಯೋಚನೆ ಮಾಡಾಗ ನಂದ ರಾಣಿ ತರ ರಾಜ್ಕುಮಾರಿ ತರ ನೋಡ್ಕೊಬೇಕು ನೋಡಿದ್ರೆ ಯದಾರು ಕೆಲ್ಸದವ್ ಮಾಡ್ಕ ಕೊಂಡಿದ್ದರು ನನ್ನ
ಅಯ
ನಾಲೋ ನಾನು ಬೇರೆ ಕಡೆ ಎಲ್ಲಾ ವೀಡಿಯೋಗಳನ್ನ ನೋಡ್ದಾಗ ಎಲ್ಲಾರೂ ಅವ್ರ ಅಕ್ಕನ ತಂಗಿನ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ ನಮ್ಮ್ ಮನೇಲಿ ನೋಡಿದ್ರೆ ನನಗ್ ಕಸ ನೋಡ್ದಂಗ ನೋಡ್ತ
ಹ ನೀನ್ ಅವಾಗ ವೀಡಿಯೋಗಳನೆಲ್ಲ ನಿನ್ ತಮ್ಮತ್ರಿಗೆ ತೋರ್ಸು
ಅವರು ತೋರ್ಸ್ತೀನಿ ಅವಾವದೇನು ಅರ್ಥ ಮಾಡ್ಕೊಳಲ್ಲ
ಅವ್್ರ ಇನ್ನು ಚಿಕ್ಕ ಮಗ್ಗಳಾಗಿ ಇರ್ತಾರೆ ಅದಕ್ಕೆ ಅರ್ಥ ಮಾಡ್ಕಾರೆ
ಚಿಕ್ಕಮಕ್ಳ ಹತ್ರರು ಪರ್ಬೇಕೋಕಿಲ್ಲ ನಮ್ಮ್ ಅಣ್ಣಂದ್ರೆಲ್ಲಾ ಏನ್ ಮಾಡ್ತರು ಅವರು ಅರ್ತ್ರ ಮಾಡ್ಕೊಳಣ ಅವ್ರರುಗು ಕಳ್ಸಿದ್ರೆ ಅವ್ರು ನನ ಕಸ ತರಾನ ನೋಡ್ತಾರೆ ಏನ್ ಎಂತಗೂ ಗೊತ್ತಿಲ್ಲ ಮೆ ೋಟೋ ತಗುಸ್ ಕ್ಬೇಕಾದ್ರೆ ಅಲ್ಲೆಲ್ಲ ಕಸದಲ್ಲಿ ಹೋಗಿ ನಿಮ ಹೋಗಬಿಟ್ಟ ನೀನು ಕಸನೇ ಅಂತ ಇದ್ ಬಿಿ್ರರು ನಮಗೆ ತುಂಬಾ ಬೇ ತರಗದು
ಹಾ ಹಾ ಶ ಹಾ ಮತ್ತೆ
ಎಲ್ಲ ಹೇಳಬೇಕು ನೀವು
ಏ ಹ ಹಾ ಹಾ
ಹೌದು ನಂಗೆ ಮನೆಗ ಒಂದ್ಸಲ ಹೋಗ್ಬಿೆ ತುಂಬಾ ಕಟ್ಟೆಗಳು ಬಂದ್ಬಿಡುತ್ತೆ ಏನ್ ಮಾಡದು ಗೊತ್ತಾಗಲ್ಲ ಹೇಳ್ತಾನೆ ಇರ್ಬೇಕು ನನ್ ಗೆಳೆಯನ್ ಜೊತೆ ಮಾಡ್ತ ಕಡ್ತಿದೆ ಅವ್ನು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂಡ್ ಅದೆಲ್ಲೋದನ ಅವನಿಗೆ ಗೊತ್ತು
ಹೋ
ಹಾ ಅವನು ಅವನು ಇಿಸ್ಕಾನ್ ಹೋಗನ ಅಂತ ಹೇಳ್ದ
ಆ ಹಾ
ಮಲ್ಲಿ ಹೋಗೋಣ ಅಂತ ಹೇಳ್ತನು ಇನ್ನೇನ್ ಜೂನ್ ಎಣ ಆ ಮುಗೀಿತಾ ಬಂತು ಇನ್ನ ಒಂದು ಪತ್ತೆನೆ ಇಲ್ಲ ಎಲ್ಲೋದ್ನು
ಹ್ಮ್ ಕೇಳಿ ಮತ್ತೆ
ಬತ್ಕಿದನು ಇವ ಅನ್ನೋದು ಓದ್ತ್ತಿಲ್ಲ ನನ್ಗೆ ತುಂಬಾ ಬೇಜಾರಾಗ್ತಿದೆ ಸತ್ಗಿತ್ತುು ಹೋಗಿದಾನ ಅಂತ
ಹಾ
ಹೌದು
ಹಂಗೆಲ್ಲ ಅನ್ಕೋಬಾರ್ದು ಪಾಪ
ಮತ್ತೆ ಹೆಂಗ ಒಂದು ರಿಪ್ಲೈ ಕೊಡಲ್ಲನ್ನದಕ್ಕೆ ಒಂದು ಒಂದು ಕರೆ ಮಾಡಲ್ಲ ನನ್ಗೆ ತುಂಬಾ ಬೇಜಾರಾಗಲ್ವಾ
ನೀವೇ ಕಾಲ್ ಮಾಡನಿ ನೀವೇ ಕರೆ ಮಾಡಿ
ನನ್ ಕರೆ ನನ್ ಕರೆ ಮಾಡೋದಿಕ್ಕೆ ನನ್ ಕರೆ ಕ
ಅಯ್ಯೋ
ಹೌದು ಖಬಿ ಆಗೋಯ್ತು ಅದಕ್ಕೆ ರೀಚಾರ್ಜ್ ಆ್ಯಡನ್ ಡೇಟಾ ಮಾಡ್ಕೊಂಡಿದ್ನವಿ
ಹಾ ಹಾ
ನಮ್ಮ ನಮ್ಮ ಅಪ್ಪ ಅವರು ನಾಳೆ ಮಾಡ್ತಾರಂತೆ
ಹ
ಮಾಡೋವರೆಗು ಅಡ್ಜಸ್ಟ್ ಮಾಡ್ಕೊತಾ ಇರ್ಬೇಕು
ಹ್ಮ್ ಮತ್ತೆ ನಾಳೆಯಿಂದ ಕಾಲೇಜ್ ಇದಯಾ ನಿಮ್ಗೆ
ಹಾ ಹೌದು ಇದೆ ನಾನು ಿಯ ಕ್ಲಾಸಸ್ ಎಲ್ಲಾದ ಅಟೆಂಡ್ ಮಾಡಿದ್ದೀನಿ ನಾಳೆ ಇರೋ ಲ್ಯಾಬ್ ು ನಾನ ಆಲ್ಾಬ್ಗೆ ಹೋಗಿ ಮೂರ್ ವಾರ ಆಯ್ತು
ಹಾ ಹೋಗ್ತೀರಾ ನಾಳಿಂದ ನಿಮ್ಗೆ ಎಷ್ಟ ಲಾಭ ಇರುತ್ತೆ.
ನಮ್ಗೆ ಮೂರ್ ಲ್ಯಾಬ್ ಇರುತ್ತೆ ಆಕ್ಚುಲಿ ನಾಲ್ಕಕ್ ಲ್ಯಾಬ್ ಇರುತ್ತೆ ಅದ್ರಲ್ ಒಂದಕ್ ನಾವ್ ಹೋಗೋಲ್ಲ ಮೂರನೇ ಕ. ಸಿಡಾರ್ ಮಾಡ್ಕೊಂಡಿದ್ದೀವಿ.
ಹೌದಾ
ಹಾ ಒಂದು ಸುಮಮ್ಮನೆ ಆಟ ಕುಣಿಲ್ಲ ಕು ಬಿಟ್ಟ ಬಿಟ್ಟಿದ್ದೀವಿ.
ಕೆ ಧನ್ಯವಾದಗಳು.
ಹಾ ನಿಮ್ ಜೊತೆ ಮಾತಾಡ್.
ಹ
ಇನ್ನೊಂದ್ಸತಿ ಯಾಗಾದ್ರುತ್ತೆ.
ಮಾತಾಡೋಣ ಆಯ್ತು ಆ ಮು ಬತ